ನಮ್ಸ್ ನಮಸ್ಕಾರ ರೀ ವಾಸುವರೆ.
ನಮಸ್ಕರಿ ಮೊನೇಶ ಅವ್ರೆ.
ಎನ್ ನಡದದ್ರಿ ವಾಸು ಅವ್ರೆ ಫೋನ್ ಇಲ್ಲಾ ಮೆಸೇಜ್ ಇಲ್ಲ.
ಏನಿಲ್ಲ ರಿ ಹೊಲ್ದಗ ಕೆಲ್ಸ ನಡದಾವ. ಹೊಲ್ದಗ ಕಸ ನಡದಾವ ಹಾಗಾಗಿ ಹೊಲ್ದಲ್ಲ ಇದ್ದೀವಿ.
ಹ್ಮ ಹ್ಮ್ ಮಳೆ ಚೆನ್ನಾಗ್ ಬಂದ.
ಇಲ್ಲ ಸಾರ್ ಇಲ್ಲ ಬಂದಿಲ್ಲ ಮಳೆ ಬಂದಿಲ್ಲ ಏನ್ ಬಂದಿಲ್ಲ ಎಲ್ಲಾ ಬೀಜ ಬಿ ತಿ ಹೊಲ್ದಾಗ ಲಾಸ್ ಆಗಿದೆ.
ಓ ಹೋ ಹೋ ಏನ್ ಮಾಡ್ತಪ್ಪಾ. ಪರಬತ್ ದೇವ್ರು ಕ ದೇವ್ರು ಕಣ್ಣ್ ತೆಗೀತಾ ಇಲ್ಲ.
ಇಲ್ಲ ಮೋನೀಶ್ ಮಳಿ ಬರ್ತನ ಬರಂಗದ ಮೋನೀಶ್.
ಇಲ್ಲ ನನ್ಗಸಮಟ್ಟಿಗಿ ಇವತ್ತಿಲ್ಲ ನಾಳೆ ಬರುತ್ತೆ.
ಹಾ
ನಾಳೆ ಅಂತ್ರ ಪು ಫಿಕ್ಸ್ ಬರ್ತಿ ಇವತ್ತಿಲ್ಲ ನಾಳೆ.
ಹೌದಾ ನಮ್ ಕಡಿಗಿ ಏನ ಮಳೆಲ್ಲ ಏನಿಲ್ಲಾ ಸರ್.
ಟೆನ್ಷನ್ ತೊಗಬ್ಯಾಡ್ರಿ ಇವತ್ತಿಲ್ಲ ನಾಳೆ ಫಿಕ್ಸ್ ಬರತ್ತ.
ಮಳೆ ಬರ್ತಿಲ್ಲ ಹೊಲದಲ್ಲಿ ಬೀಜ ಮಳಿಕೆ ಬರ್ತಿಲ್ಲ ಕ್ಯಾನಲ್ ನೀರ್ ಬರ್ತಿಲ್ಲ ಏ ಏನಿಲ್ಲ ಸಾರ್.
ಕ್ಯಾನಲ್ ನೀರ್ ಆಗಸ್ಟ್ ಅಲ್ಲಿಲ್ಲಿ ಬರದು.
ಮತ್ತೆ ಈಗ ನಾವ್ ಏನ್ ಮಾಡ್ಬೇಕ. ಕೊ ಬೆಳೆ ತಂದರೋ
ನೀವು ನಿಮ್ದು ಒಳ್ಳೇದು ಏನ್ ಮಾಡ್ತಿ ಕ್ಯಾಲಯಾರ್ ಬರ್ತ ಇಲ್ಲ.
ಹಾ
ಮತ್ತೆ ಬರ್ತ ಮಳೆ ಬರ್ತ ಟೆನ್ಷನ್ ತೋಕ್ ಹೊಬ್ಯಾಡ್ರಿ ಅಂದ್ರ ಈಗ ಮಳಿಕಿ ಬಂದಾ.
ಹಿನ್ನ ಇಲ್ಲ ಅಣ್ಣ.
ಹಿನ ಮಳಕೆ ಬಂದಿಲ್ಲ.
ಹಿನಾ ಬಂದಿಲ್ಲ.
ಅಯ್ಯೋ ಅಂದ್ರೆ ಇವಾಗ ಮಳಕ್ಕೆ ಒಳಗಡೆ ಇದೆನಾ ಏನು ಅಂದ್ರ ಕೊಳತೋಗಿದೆ.
ಕೊಳತ ಹೋಗಿದೆ ಎಲ್ಲ ಬೀಜ ಸೆವೆನ್ ತಾರೀಖೆ ಊರಿದೀವಿ.
ಹ್ ಹಾ
ಸೆವೆನ್ ಎಟ್ ನ ತಾರಿಕೆ ಉರಿದೀವಿ ಇನ್ನಾದ್ರೂ ಬೆಳೆ ಪ್ರತ್ಯಕ್ಷ ಆಗಿಲ್ಲ. ಇದು ಡಿ ಕೆ ಸರ್ಕಾರ ಬಂದ್ಮೇಲೆ ಸಂದು ಬಾಳ ಲಾಸ್ ಆಗಿದೆ.
ಹೌದೌದೌದೌದು ಪವ್ರಿಗೆಲ್ಲ ಹಾಕ್ಬಿಡು.
ಹಾ.
ಚೆನ್ನಾಗಿ ಬಂದಲೆನ.
ಹ ಬಂದಿಲ್ಲಣ್ಣ ನಿಂಬು.
ಇಲ್ಲ ನಮ್ದು ಪರವಾಗಿಲ್ಲಾ ನಮಗ ಆವಾಗ ಅವಾಗ ಸ್ವಲ್ಪ ಮಳೆ ಆಗ್ತಿ ಈ ಕಡೆ. ನಮ್ದೇನ್ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ.
ಹಾ.
ಇವಾಗನ್ ಮಳೆ ಇಲ್ಲಲ್ಲ.
ಹಾ ಹಾ.
ಬರ್ತ ಬರ್ತೆ ನಮ್ಮಂಬಲ್ಲಿನು. ಮಳೆ ಇಲ್ವಲ್ಲಾ ನಂಬಲ್ಲಿ. ಹ್ಮ ಹಸುಗಳಿದಿಯ ನಿಮ್ಮ ಹತ್ರ. ಹಸ ಹಸಗಳು.
ಹಸುಗಳೆ ಹಸು ಇಲ್ಲಣ್ಣ.
ಇಲ್ಲ ಎತ್ಗಳು.
ಎತ್ತಿಲ್ಲ ಹಸು ಇಲ್ಲ ಬರೇ ಮಂದಿ ತಗೊಂಡು ಹೊಡ್ಕೋಬೇಕು ಬೆಳೆ ಅದು. .
ಹಾ ಹಾ ಹಾ ಹೌದು.
ಅಣ.
ಹೌದು.
ಹ್ಮ್.
ಅ ಅವು ಏನ್ ಮಾಡ್ತಾನೆ ಪರ್ಸು.
ಮತ್ತೇನಣ್ಣ.
ಹೇಳ್ಬೇಕು ನಿಮ್ದೇಪ್ಪ ಪರ್ಸ ಏನ್ ಮಾಡ್ತದನ ಪರ್ಸು.
ಪರ್ಸು ಇಲ್ಲೇ ಕಾಲೇಜ್ಲ್ಲಿ ಇದೀವಿ ಇಬ್ರು ಸುಮ್ನೆ ಬಂದಿ. ವಿ ನಾಳೆ ಇವತ್ತು ಏನೋ ಕಾಲೇಜ್ಲ್ಲಿ ಫಂಕ್ಷನ್ ಇದೆ ಅಂತೆ.
ನಾಳೆ ನಾ.
ಇಲ್ಲ ಇವತ್ತಿದೇ. ಹ ಅದು ರವಿ ಸರ್ ಕನ್ಯಕೋಳ ರವಿ ಸರ್ ಇಲ್ವಾ.
ಹಾ ಹಾ ಹಾ.
ಹ ಸರ್ ದು ಸ್ವಲ್ಪ ಕಾರ್ಯಕ್ರಮ ಇದೆ ಜಿಲ್ಲಾಧ್ಯಕ್ಷ ಆಗಿದ್ದಾರಲ್ಲಾ.
ಹಾ ಹಾ ಹಾ.
ಅವ್ರದ್ದ ಇದೇ ಅದಕ್ಕೆ ಅಂತಲೇ ಬಂದಿದೀವಿ.
ಹಾ.
ಹ್ಮ್.
ಹೌದಾ ಹಾ ಅಲ ನಮ್ಗೇನ್ ಹೇಳಿಲ್ಲ.
ಬರಿ ಅಣ್ಣ ಸಾಯಂಕಾಲ ನಾಲ್ಕು ನಾಕು. ವರಿಗೆ ಅಣ ಇಲ್ಲೇ. ಮಾತಾಶ್ರಯದಲ್ಲಿ ಇದೆ.
ಹಾ ಹಾ ಹಾ ಹಾ.
ಹಾ.
ಓ ಹೌದಾ.
ಮಾತಾಶ್ರೀದಾಗಿದೆ ಹಾ. ಬಾ ಅಣ ಬಾ . ಬಾ ಅಣ ನಾಲ್ಕವರೆಗಿದೆ.
ಹಾ.
ಆಣಾ ಸಪ್ಪ. ಎಲ್ಲಾ ನೋಡೋಣ ಲಾಸ್ಟ್ ಡೇ ಎಲ್ಲಾ.
ಹ ಡಿಗ್ರಿ ಮುಗಿತಲ್ಲ. ಆ
ನಿ ಮಳಕ್ಕೆ ಬಂದಿದ್ದಾವ
ಹಾ ನಂಬಲ್ಲಿ ಬಂದಿದ್ದೇವೆ ಇನ್ನೇನೋ ಗೊಬ್ಬ್ರ ಅವಕಲ್ಲ ಔಷಧಿ ಎಲ್ಲ ಆಗ್ಬೇಕ ಇನ್ನ ನಾ ಸ್ವಲ್ಪ ದಿನ ಬಿುಟ್ಟ ಆಗ್ಬೇಕು ಇವಾಗ ಹಬ್ಬ ಅಂತಲ್ಲ
ಹಣ
ಸುಮಾರು ಹಂಬತ್ತಲ್ಲಿ ಇವಾಗ
ಹಾ ಹಣ
ಹಾಗಾಗಿ ಸ್ವಲ್ಪ ಹಬ್ಬ ಕಾಕೊಂಡು ಹಾಕ್ಬೇಕ ಅಂತಿದ್ದೀವಿ ಔಷಧಿ ಸ್ವಲ್ಪ ಅದಕ್ಕೆ ಏನಪ್ಪಾ ಅಂದ್ರೆ ಗೊಬ್ಬರ
ಹಾ
ಕೊಡ ಕುಂತಿದ್ದೀವಿ
ಎಲ್ಲಾ ಪೇಪರ್ ಚೆನ್ನಾಗ್ ಬರ್ದಿರಣ್ಣ
ಹ ಚಕ್ಮಟ್ಟಿಗೆ ಬರ್ತಪ್ಪಾ
ಹ ಮತ್ತೆ ನ ಅಣ್ಣ ಇದು ಪಿ ಸಿ ಎಕ್ಸಾಮ್ ಆಗ್ತಯಾ
ಪೀಸಿನ್ ಇಲ್ಲಪ್ಪ ನಾಯ್ ನಾಯಕ ಕಾಂಪಿಟೇಷನ್ ಜಾಸ್ತಿ ಐತಲ್ಲ ಅವವಾಗ
ಇಲ್ಲಣ್ಣನ್ ನೋಡ್ ಸುಮ್ನೆ ಹಾಕು ನಾನ್ ಹಾಕ್ತಿದೀನಿ
ನೀನ್ ಆಗ್ತಯಾ
ಹಣ
ಗಡ ನಾಮ ನಮ್ಗೆ ಸ್ವಲ್ಪ ಚಲ ಜಾಸ್ತಿ ಇಟ್ರಾ
ಹಾ
ಲಾಸ್ಟ್ ಡೇಟ್ ಏಂದಿದೆೇ ಅದು
ಅಷ್ಟೇಟಣ ಮುಂದೆ ತಿಂಗಳು ಎಂಟನೇ ತಾರೀಕು ತನ ಇದೆ
ಮುಂದಿನ ತಿಂಗಳು ಎಂಟನೇ ತಾರೀಕು ತಾನ
ಹಣ್ಣ ಮದ್ದೆ ಬರ್ಬೇಕಕ್ ನ ಅಣ್ಣ
ಹ ನೋಡಣ ಹಾಕಣ ಅದಕ್ಕೇಏನಂತೆ
ಹಣ ಎಲ್ಲಣ ಮದ ಮೇದ ಬರ್ಬೇಕಂತೆೆ ಹಾ
ಯಾರದು
ನಮ್ಮ ಆನಂದ ಮಲ್ಲಿನಾತ ಆನಂದ
ಹಾ ಹಾ ಎಂದಿದೆ
ಎಂಟನೇ ತಾರೀಕಣ್ಣ
ಎಂಟನೇ ತಾರೀಕ ಎಲ್ಲಿ
ಆಡು
ಎಲ್ಲಿ
ಇಣ ಇ ಆಣ ಏನಪ್ಪಾ ಇದೇ ಚಾಂತೈಲಸ್ ಇಲ್ಲಣ್ಣ ಅರ್ಬಳ ಕಲೆ ಮಂಟಪ
ಅವ್ರೇನ್ ಹೇಳಿದಲ್ಲ ನೀಗ
ಇಲ್ಲಣ ನಾನ್ ಹೇಳ್ತಿದ್ದೀನಲ್ಲ ನಮ್ಮ ಅಣ್ಣಂದ ಇದ್ರೆ ನಂದಿದ್ದೇಂಗಲ್ವಾ
ಹಓ ಹ್ಮ ಹ್ಮ್ ನೋಡೋ ಎಂಟನ ತಾರೀಕಾ ಬರ್ತನ್ ಬರ್ತನ್ ನಪ ಬಾರತಿ ಏನ ಊಟ ಗಿಡ ಚೆನ್ನಾಗಿ್ ಮಾಡ್ತಾರಪಾ ಹ್ಮ್ ತೊಳ್ಳೆ ಆ ಅವತ್ ಗ್ರ್ಯಾಂಡ್ರ ಬಟ್ಟೆ ಗಿಟ್ಟ ಹೊಸ ಬಟ್ಟಿ ತೊತ್ರಿ ಅನ್ಸ್ದ
ಹಾ ಗ್ರ್ಯಾಂಡಪ ಪಲ ಹಜಾರೆ ಹಾ
ಗ್ರಾಂಡ್ ಇದ್ದೇನಾ
ಗ್ರ್ಯಾಂಡ್ ಇದೆ ಫುಲ್ಲು ನಾವೆ ಹಬ್ಬಾದ್ಮೇಲೆ ಮೊರಮ ಹಬಾದ ಆದ್ಮೇಲೆ
ಹಾ ಹಾ ಅಂದ್ರ ಅಂದ್ರೆ ಹೊಸ ಬಟ್ಟೆ ಹೋಗಿದ್ರಾ
ಹಾ ತೋಳದ ಕಣ
ಅ್ರ ನಮ್ಗೆ
ಬರ್ರ ಅಣ್ಣ ಕೊಡ್ಸಮ್ಮ
ನಮಗೆ ಬಟ್ಟಿ
ಬರಿಯಣ್ಣ ಬರೆಯಣ್ಣ ಕೊಡ್ಸೋಮು
ನಮಗಪ್ಪಾ
ಬರ ಅಣ್ಣ ಕೊಡ್ಸಮ್ಮ ಯಾವ ಪೈಜಮ್ಮ ಮುಟ್ಟ ಹತ್ರರ
ಆ ತರದೇನ್ ಬೇಡ
ನಾವತ್ತು ಪೈಜಾ ಮುಟ್ಕತವಣ್ಣ ಹಣ್ಣ ಹಾ ವೈಟ್ ವೈಟ್ ಹ ಪಯಂತ ಸತ ವೈಟ್
ಹಾ ಹಾ ಹಾ ಏ ನೀವ ಹಾಕದ ಏ ಯ ಕೊಡ್ಸದ
ಅ್ಣ ಅಣ್ಣ ಕೊಡಸ್ತಣ್ಣ
ದನ್ ಕೊಡ್ಸ ಮಿತ್ತ ನಮ್ಗ ಒಂದ ದೊಡ್ಡ್ರಸ್ ಹೇಳ್ರಿ
ಬಂಡಲ್ ಇದೆ ಒಂದ್ ಒಂದ್ ಮೂವತ್ ಮೂವತ್ ನಲ್ವತ್ ಮೈಂದಿ ಸಟ್
ಹಾ ಹಾ
ಚಾರ್ಚಣಕ್ವಾಗಿ ಬಟ್ಟೆ ಖರೆದಿ ಮಾಡಿಕಕಿಂಬ ಏನಂತೆ ಹಣ
ವಲ್ಸ ದೊಡ್ಡ ನಮ್ ಕಡೆಯಾನ
ನಾ ವರ್ಸ ದುಡ್ಡು ನಿಮ್ ಕಡೆಗೆ ಕೊರ್ಸ ದುಡ್ಡು ನಮ್ ಕಡೆಗೆ ಬಟ್ಟೆ ನಮ್ ಕಡೆಗೆ ಹೊಲ್ಸ ದುಡ್ಡು ನಿಮ್ ಕಡೆಗೆ
ಹೌದಾ ಸರಿಪ್ಪಾ ನೋಡ್ರಿ ನಮಗ ಒಂದ ಹೋಲ್ಸಿ
ಹಣ್ಣ
ನಮ್ಗು ನೋ ಡ್ರೆಸ್ ನೋಡ್ರಿ ನಾನು ಹೋಲ್ಸ್ತೀನಿ ಹೌದೌದು ನಾ ನ ಹೊಳಸ್ತೇ ನಾನು
ಅಂದ್ರೆ ಡ್ಯೂಟಿ ಅಲ್ಲಿ ಇರ್ಬೇಕು ಅಣ ನೀವು
ಅದ್ಕೇನಾಯ್ತು ಒಂದಿನ ಇದ್ರೆ ಆಯ್ತು
ಹಾ ನಾ ಡಿಜೆಇದೆ ಡಿಜೆ
ಹಓ ಹ ಡಜೆ ಇದ್ದಾ
ಹಾ ಡಿಜೆ ಇದೆ ಎಲ್ಲಾ ಇದೆ ಎಲ್ಲಾ ವ್ಯವಸ್ಥೆ ಇದೆ
ಹ್ಮ್ ಹ್ಮ್ ಹ್ಮ್
ಹ್ಮ್
ಎಲ್ಲಿ ಡಿಜೆ ಬರ್ತನನೆ ಹೌದಾ ಹಾ ಹಾ ಹಾ
ಗುಡಿ ಹತ್ರ ಇದೆ ಡಿಜೆ ಎಲ್ಲಾ ವ್ಯವಸ್ಥೆ ಇದೆ ಎಲ್ಲ ಆಲ್ಮೋಸ್ಟ್ ಅಲ್
ಹಾ ಅಂದ್ರ ನಿಮ ಗ್ರ್ಯಾಂಡ್ ಅಪ್ಪ ಅವತ್ತು
ಫುಲ್ ಗ್ರ್ಯಾಂಡ
ಹೌದು
ಹ್ಮ್
ನಿಮ್ದ ಓ ಅಜ್ಜಿ.
ಇಲ್ಲ ಅಣ್ಣ ನಿಂಬದೇ ಓ ಅಜ್ಜಿ.
ನಮ್ದ ಏನ್ ಅಯ್ತಪ್ಪಾ ನಮ್ದೇಏನಲ್ಲ?
ಆ ಅಣ್ಣ?
ನಮ್ದ ಏನ್ ಅಯ್ತ ನಮ್ದೇಏನಲ್ಲ?
ನಿಂಬುದೇ ವಜ್ಜ ಅಣ್ಣ ಈಗೆಲ್ಲಾ? ಈಗೆಲ್ಲಾ ಹೊಲ ಅದು ಬಿತ್ತಿದ್ರೆ ಈಗಲ್ಲಾ ಒಜ್ಜಿದ್ ತುಂಬಾ ಹೊಜ್ಜಿದೆ.
ಆ ಅಣ್ಣ?
ಹು ನಮ್ದೇನ ಇಲ್ಲ ನಿಮ್ದೇ ಅವತ್ತ ಎಲ್ಲಾ?
ಎಲ್ಲಾ ವಜ್ಜದೆ ಅಣ್ಣ ನಿಮ್ಮದೇ ಎಲ್ಲಾ ಗಾಡಿ ಇದೆ ಎಲ್ಲಾ ಇದೆ ಹೊಲ ಇದೆ ಮನೆ ಇದೆ.
ಒಳ್ಳೆಳ್ಳೆ ಅಡ್ರೆಸ್ ಒಳ್ಳೆ ಒಳ್ಳೆ ಊಟ ಊಟಕ್ಕೆ ಏನ್ ಊಟ ಅದಕ್ಕೆ ಒಂದು ಸ್ಪೆಷಲು?
ಊಟ ಇದೆ ಅಣ್ಣ ನಾರ್ಮಲ್ ಎಲ್ಲಾರು ಮಾಡ್ಸದೇ ಮಾಡಸ್ತಿವಿ.
ಹ ಹ ಹ ಹೌದಾ?
ಸ್ವೀಟ್ ಸ್ವೀಟ್ ಆಗಿ ಮನೆಕ ಶೀಕರಣೆ ಇರುತ್ತೆ.
ಹಾ
ಆ ಅದೊಂದ್ ಬಿಟ್ರೆ ಮತ್ತೇ ಏನಿಲ್ಲಾ?
ಬೀಜ ಎಲ್ಲಿಂದ ಎಲ್ಲಿ ವರೆಗೆ.
ಸೆಟ್ ಆಗಿ ಮಾಣಿಕೆ ಚೀಕ ಇರುತ್ತ ಅಣ್ಣ?
ಡಿಲೀ ಎಲ್ಲಿಂದ ಎಲ್ಲಿಗೆ ಡಿಲೀ ಎಲ್ಲಿಂದ ಎಲ್ಲಿವರೆಗೆ?
ಬೀಜೆ ಬೀಗುಗುಡಿ ಇಂದ ಇತ್ತ ಕಲ್ಯಾಣ ಮಂಟಪದಿಂದ ಬೀಗುಡವರ್ಗೆ. ಯಾ ಕಲ್ಯಾಣಮಂಟಪ ವರೆಗೆ.
ಸರ್ ನೈಟ್ ಏನ್ ಡೇನಾ?
ನೈಟ್ ಅಣ್ಣ ನೈಟ್ ಹಾ ಸರಿ ಅಣ್ಣ.
ಓ ಹೌದಾ ಸರಿ ಸರಿ ನೋಡೋಣ ಬರುತ್ತಿವಿ. ನಮ್ಮಗ ಒಂದ್ ಜೋಡ ಹೋಲಿಸಿ,
ಹರಾ
ಬರ್ತೀನಿ ಸರ್ ಒಂದ ಫೋನ್ ಬರ್ತಾ ಇದ್ದ ಮಾಡ್ತೇನಿ.
ಹಾ ಓಕೆ.